ಹಲೋ ಹಲೋ ಬ್ರೋ.
ಹೇಳಿದ್ರ ಆಯ್ತಲ್ರ ನಿಮ್ದು.
ಹಾಂ ಆಯಿತು ಬ್ರೋ ಏನು ಮಾಡ್ತಿದ್ದೀರಾ.
ಹ ಹ್ಮ.
ಮತ್ತೆ ಬ್ರೋ ಏನ್ ಬ್ರೋ ಮೂರ್ ದಿನದ ಟ್ರೈ ಮಾಡ್ತಿದ್ದೆ ಇವತ್ ಪಿಕ್ ಮಾಡಿದೀರಾ.
ಬಿಸಿ ಇದಲ್.
ಎಲ್ಲಿದ್ದೀರಬ್ರ.
ಹಾ.
ಎಲ್ಲಿದ್ದೀರಾ.
ಆಷ್ಟತಲ್ಲ.
ಮತ್ತೇನ್ ಸಮಾಚಾರ.
ಹೇಳ್ಬೇಕು.
ಅದೇ ಬ್ರೋ ಏನಿಲ್ಲ ಅದೇ ಇದು ಟೆಕ್ಸ್ಟ್ ಮುಗಿತ್ತಲ್ವಾ.
ಹೌದ.
ಅದೇ ಏನಾನ ಸಜೆಷನ್ ಕೊಡ್ತೀರಾ ಅದೇ ಮುಂದಕ್ಕೆ ಏನಾನ ನೀ ಇಂಜಿನಿಯರಿಂಗ್ ಮಾಡ್ತಿದ್ರಲ್ಲಾ.
ಹಾ.
ಅದಕ್ಕೆ ಏನ್ ಮಾಡ ಏನ ಸಜೆಷನ್ ಕೊಡ್ತೀರ ಅಂತೇಳೋಣ ಅ ಫೋನ್ ಮಾಡೆ ಇಬ್ರಾ.
ಹೌದದಾ.
ಹ ಬ್ರೋ.
ಏನ್ ಮಾಡ್ಬೇಕು ಅಂತ ಅನ್ಸಂದಿರಗೆ
ಓ ಅದೇ ಪಿ ಸಿ ಎಲ್ಲ ಡಿಪ್ಲೊಮಾ ಮಾಡಿ
ಹಾ
ಇದ್ ಮಾಡೋಣ ಅಂತ ಬ್ರರು ಅದೇ ನಿಮ್ ನೀವು ಅದೇ ನಮ್ಮ ಊರವರೇ ಅಲ್ವಾ ಕೇಳೋಣ ಹಂಗೆ ಸಜೆಷನ್ ಕೊಡ್ತೀರ ಅಂದಬಿಟ್ಟು
ಹ್ಮ್
ಅದಕ್ಕೆ ಕೇಳೋಣ ಅಂತ ಮಾಡ್ದ ಇಬ್ರು
ಹೌದ ನೋಡಿ ಡಿಪ್ಲೊಮ ಮಾಡಕಿದ್ರೆ ಡಿಪ್ಲೋಮ ಮಾಡಿದ ಯಾ
ಹಾ
ಹ ಡಿಪ್ಲೊಮಾ ನೇ ಬೇಸ್ಟ್ ಆಯತ
ಹಾ
ಮಾಮೂಲಿ ಬೇಜಾನ್ ಕೋರ್ಸ್ ಗಳಿವೆ
ಹಾ
ಹ್ಮ ಆಂಟಜಸ್ ಮಾಡಿಲ್ಲ ಅದು
ಹ ಹಾ ಹಾ ಅದೇಬ್ರು ಐಡಿಯಾ ಇಲ್ಲ ಅಷ್ಟೊಂದು ಅದನ್ನೇ ಕೇಳೋಣ ಅಂತ ಮಾಡ್ದವರು
ಬಬ ಸರಿ
ಮತ್ತೆಬ ಬ್ರೋ ಏನ್ ಸಮಾಚಾರ ಬ್ರೋ
ಆಯ್ತು ಬ್ರೋ ಬ್ರೋ ಸೌಂಡ್ ಕೇಳಿಸ್ತಿಲ್ಲಾ ಇಲ್ಲಿ ಬೇರೆ ಕಡೆ ಜಾಗೋಗ ಹೋಗ್ತೀರಾ ನೋಡಿ.
ಬ್ರೋ ಇವಾಗ
ಹಾ ಹೇಳಿ ಬ್ರೋ
ಹಾ ಹೇಳ ಅದೇ ಎಲ್ಲಿ ಏ ಅದೇ ಡಿಪ್ಲೊಮಾ ಬಿಟ್ಟು ಇನ್ ಏನ್ ಮಾಡಲ್ಲ ಪಿಯು ಮಾಡಲ್ಲ.
ಅದೇ ಬ್ರೋ ಪಿ ಯು ಇಲ್ಲ ಡಿಪ್ಲೊಮ ಯಾವ್ದ್ ಮಾಡದ ಅಂತ ಕೇಳೋಣ ಅಂತ ಮಾಡ್ದೇ ಬ್ರೋ
ನೋಡಿದ್ರು ಡಿಪ್ಲೊಮ ಇಂಜಿನಿಯರಿಂಗ್ ಮಾಡ್ತೀನಿ ಅಂದ್ರೆ ಡಿಪ್ಲೊಮಾ ಮಾಡಿದ್ರು
ಹ
ಇತದೆ
ಹ ಹಾ ಅದಕ್ಕ ನಂತ ಬ್ರೋ ಮತ್ತೆ ಎಲ್ಲಿ ಬ್ರೋ ಎ ನಡೆ ಸಿಗ್ಲೇ ಇಲ್ಲ
ಬಿಸಿದ್ರ ಕೆಲ್ಸ ಇತ್ತುಗ
ಏನ್ ಎಕ್ಸಾಮ್ಸ್ ನೆಡಿತಿದ ಬ್ರೋ
ಹೌದು ಬ್ರೋ ಎಷ್ಟ ಇವಾಗ
ಹ ಹಾ ಹಾ ಹಾ ಹಾ ಹಾ
ಹ್ಮ ಅ ಕಲ್ಕ ಬಿಜಿ
ಯಾವಾಗ್ ಬ್ರೋ ಎಕ್ಸಾಮ್ಸ್
ಅನ್ನೇನ್ ಮುಗಿತದ್ರು ಒಂಬ ಅಷ್ಟತಿಕ್ಕೆಲ್ಲ
ಹಾ ಹಾ ಹಾ ಹಾ ಮತ್ತೆ ಬ್ರೋ ಊರ್ ಕಡೆ ಬರೋದು
ಬರಬೇಕಾದರು ಎಕ್ಸಾಮ್ ಇಷ್ಟ ಆತತ್ತು
ಅದೇ ಬ್ರೋ ಹಂಗೆ ಊರಲ್ಲಿ ಜಾತ್ರೆ ಬೇರೆ ಇತ್ತು
ಹ್ಮ್
ಹಂಗೆ ಕರಿಯಾಣ ಅಂತ ಹಂಗೆ ಕದೇ ಅದ ಕೇಳ್ಬಿಟ್ಟ ಹಂಗೆ ಊರಲ್ಲಿ ಜಾತ್ರೆ ಇತ್ತು ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬನ್ನಿ ಅಂತ ಹಂಗಗೆ ಹೇಳಣ ಅಂತ ಫೋನ್ ಮಾಡಿದೆವಲ್ವಾ
ಕ ಮಾಡ ಜಾತ್ರೆ
ಬ್ರೋ
ಜಾತ್ರೆ
ಬ್ರೋ ಅದೇ ನೆಕ್ಸ್ಟ್ ವಾರ ನೆಕ್ಸ್ಟ್ ವಾರ ವೀಕೆಂಡ್ ಅಲ್ಲಿ ಇದೆ
ಹ್ಮ್ ಹ್ಮ್
ಅದೇ ಹಾಗೆ ಕರಿ ಕರಿಯಾನಂತ ಫೋನ್ ಅದೇ ಫೋನ್ ಮಾಡ್ದಬ್ರ
ಹದ ಬರ ಆಗದು
ಹಾ ಫ್ರೆಂಡ್ಸ್ನೆಲ್ಲ ಕರ್ಕ ಬನ್ನಿ ಬ್ರೋ
ಅರಿ
ಮತ್ತೆ ಏನ್ರು ಸಮಾಚಾರ
ಶಾರ ಗಷ್ಟ ನೀ
ಹ
ಹೇಳ್ಬೇಕ ಬ್ರ
ಏನಿಲ್ಲ ಒಬ್ರ ಹೇಳ್ಬೇಕು ಹೇಗಿದ್ದೀರ ಒಬ್ರ ಆರಾಮ
ಆರಾಮ ರ ಮಸ್ ಆರಾಮ ಇಲ್ಲತು
ಮತ್ತ ಇಬ್ರ
ಅ
ರ
ಏನ್ ಸಮಾಚಾರ ಬ್ರೋ
ಏನ್ ಹೇಳ್ಬೇಕಕ್ ಬ್ರರು ಅದೇ ಕೇಳೋಣ ಅಂತ ಅದೇ ಇನ್ನ ಅಲ್ಲ ಬರು ಈಗ ಪಿ ಯು ಸಿ ಮಾಡಿದ್ರೆ ಅಜಯ್ ಹಿಂಗೆ ಕಷ್ಟ ಆಗಲ್ವಾ
ಹೌದಬ್ರಾ ಕಷ್ಟ ಆಯ್ತದ್ರೀ ಅದಕ್ಕೆ ಡಿಪ್ಲೊಮಾ ಮಾಡಿ ಮಾರಾಗಿದ್ರೆ
ಹಾ ಹಾ ಹಾ
ಹ್ಮ ಬಷ್ಟತು
ಯಾವಕೋರ್ಸ್ ಜನ ಇರುತ್ತೇಬ್ರು
ನೋಡಿಬ ಸಿ ಮಾಮೂಲಿ ಸಿ ಎತ್ತು ಏ ಇಲ್ಲ ಈ ಎನ್ಸ ಆತರ ನೋಡಿ
ಹ ಹಾ ಹಾ ಹಾ
ಹ್ಮ್
ಅದೇ ಬ್ರೋ ಯಾರ ಚೆನ್ನಾಗಿ ಹೇಳದ್ರೆ ಅದೇ ಮಾಡೋಣ ಅಂತ ಮನೇಲಿ ಅದೇ ನಿಮ ಕೇಳಿ ಅಂತ ಹೇಳಿದ್ರ ನೀವು ಇಂಜಿನಿಯಂಗ್ ಮಾಡ್ತಿದ್ರಲ್ಲ ಅದಕ್ಕೆ ಕೇಣ ಅಂತ ಮಾಡ್ತಾಬ್ರ
ನೋಿ ನಿಮ್ಗೆ ಅದಾರೂ ಇಷ್ಟ ಆಗ್ಬದ
ಹಾ ಅದೇ ಬ್ರಾ ಬ್ರ ಈಗ ಮೆಡಿಕಲ್ ಮಾಡ್ಬೇಕಂದ್ರೆ ಯಾವ್ದ್ ಮಾಡ್ಬೇಕ್ ಬ್ರೋ ಮೆಡಿಕಲ್ ಮೆಡಿಕಲ್
ಮೆಡಿಕಲ್ ಬ್ರೋ ಪಿ ಪ್ಯೋ ಬಸಿಕ್ ಮೇಲೆಗಿದ್ರೆ ಮೆಡಿಕಲ್ಗೆ
ಅಲ್ಲ ಸೈನ್ಸು ಇಲ್ಲ ಕಾಮರ್ಸ ಯ ಇಂತ ಸ್ಪೆಸಿಫಿಕ್ ತಗೋಬೇಕಂತ ಏನನ ಇದ್ಯಾಾ
ಸೈನ್ಸ್ ತಕಳಿ
ಹಾ ಹಾ ಹಾ
ಸೈನ್ಸು ಈಜಿ ಆಯ್ತದ ಬ್ರೋ
ಆ
ಹ್ಮ್
ಅದೇಬ್ರು ಕೇಳೋಣ ಅಂತ ಹಂಗೆ ಕೇಳದು
ಸೈನ್ಸ್ ಈಜಿ ಮೆಡಿಕಲ್
ಹ ಹಾ ಹಾ ಮತ್ತೆ ಬ್ರೋ
ಹೇಳ್ಬೇಕ್ ಬ್ರೋ
ಏನಿಲ್ಲ ಬ್ರೋ ಹೇಳ್ಬೇಕ್ ಅದೇ ಕೇಳಣ ಅಂದೆ ಮದಸ್ಾನ ಜಾತಿ ದಿನ ಆಐತಲ್ಲ ಮತ್ರಸೇ
ಹ್ಮ್
ಅಗೆ ಮಾತಸನ ಅಂತ ಮಾಡ್ದೇವರು
ಮತ್ತೆ ಬ್ರೋ
ಮನೆ ಕಡೆಲ್ಲ ಆರಾಮ
ಅದೇ ಆರಾಮ ನಿಮ್ ಕಡೆ
ಹಾ ಬ್ರೋ ಆರಾಮ ಬ್ರೋ
ಮತ್ತೆ ಬರೋದೇ ಯಾವಾಗ ಈ ಕಡೆ
ಓ ಅದೇ ಎಕ್ಸಾಮ್ ಆಯ್ತಲ್ಲಾ ಎಕ್ಸಾಮ್ಟ್ಕೊಂಡ ಬರುವ ಅಂತ ಪ್ಲಾನ್ ಐಯ್ತಪ್ಪ ಎಕ್ಸಾಮ್ ಮುಗಿಸಿಕೊಂಡು ಫ್ರೀ ಆಯಿತಿವಲ್ಲ ಹಂಗೆ ಆದ್ರನ್ ಬರುವ ಅಂತ
ಚೆನ್ನಾಗಿದಾರ ಎಲ್ಲಾ ಚೆನ್ನ್ ಬಾರದ್ರ ಎಕ್ಸಾಮ್ಸು
ಹೌದು ಈಗ ನಮಲಿವತ್ತ ಸ್ವಲ್ಪ ಟಫ್ ಇತ್ತು ಅದೇ ಅದು ಮಾಮೂಲಿ ಇದ್ರೆ ಸಾಕು
ಮತ್ತೆ ಬ್ರೋ
ಹೇಳ್ಬೇಕ್ ಬ್ರೋ
ಎಲ್ಲಾ ಎಲ್ಲ ಪಾಸ್ ಆಗುತ್ತಾ
ಆಲ್ಮೋಸ್ಟ್ ಪಾಸ್ ಬ್ರೋ
ಹ ಹಾ ಅದೇ ಬ್ರೋ ಪರ್ಸೆಂಟೇಜಲ್ ಕಮ್ಮಿ ಬಂದಿತ್ತು ಟೆಂತ್ದ್ ಅದಿಕ್ಕೆ ಕೇಳನಂತ ಬ್ರೋ
ಸಿಗಬಹುದು
ಬ್ರೋ
ಒ ಸುಮಾರು ಒಂದ ಎರಡ್ ಮೂರ್ ತಡೆ ಹಾಕಿವ್ ಅಷ್ಟೇ ಸಿಗ್ತತೆ
ಹ ಹಾ ಹಾ
ಒಂದೆ ಕಡೆ
ಹ ಮತ್ತೆ ಬ್ರೋ
ಏನಿಲ್ಲಬ್ರೋ ಹೇಳ್ಬೇಕು
ಹೂ
ಮತ್ತೆಬ್ರೋ ಎಲ್ಲ ಚನ್ನಾಗಿದಿರ
ಹ
ಹ ಅದೇ ಊರು ಎಲ್ಲ ಅದೇ ಫ್ರೆಂಡ್ಸ್ ನ ಕರ್ಕೊಂಡ ಬನ್ನಿ ಜಾತ್ರೆ ಇತ್ತು ಅದೇ ಗ್ರ್ಯಾಂಡ್ ಆಗಿ ನಡೀತಿತ್ತು ಹಂಗೆ ಬನ್ನಿ ಬ್ರೋ
ಹ ಚೆ ಕಾಯಿಲ್ಲ ಹಾಲುಂತ ಆಗಿದ್ದೀನಿ
ಹೇಳಿ
ಮನೇಲಿ ಆರಾಮ
ಹಾ ಎಲ್ಲಾ ಆರಾಮಬ್ರೋ
ಹೂ ಎಲ್ಲಿದಿರ ಬ್ರೋ
ಹ ಇಲ್ಲೇ ಈ ಕಡೆ ಅದೇ ಮನೆ ಹತ್ರ ಈ ಊಟ ಮಾಡಿ
ಹೂ
ಈ ಕಡೆ ಹೊರಗಡೆ ಸ ಸುತ್ತಾಡಕ್ ಬಂದೆ ಬ್ರೋ
ರೈಟ್ ಸೈಡ್ ಬ್ರೋ ನಲ್ಬತ್ತರ
ಅ ಕೇಳೋಣ ಮಠಡಿಸೋಣ ಜಾಸ್ತಿ ದಿನ ಆಯ್ತಲ್ವಾ
ಹೂ
ಹಂಗೆ ಮಾಡ್ದ ಬ್ರೋ
ಸನು
ಮತ್ತೇನ್ ಸಮಾಚಾರ ಬ್ರೋ
ಯಾರಿದ್ರ ಕೊಳವಾ
ಯ ಎಲ್ಲಬ್ರು ಹೇಳ್ಬೇಕು ನೀವು ನಿಮ್ಗ ನಿಮ್ ನೀವ ಯಾಕೋಸ್ ಳರ ಬ್ರೋ
ನಂದಂದ ಸಿಗಿದೆ
ಆಾ ಹಾ ಹಾ
ನೋಡಿ ಕಪತಿರ
ಅದೇ ನೋಡೋಣ ಯಾವದ ಈ ಗೊಾ ಇಲ್ಲ ಯಾವದ ವ್ಯಾಲ್ಯೂ ಇ ಸ್ವಲ್ಪ
ನಾನು ವರ್ಕ್ ಮಾಡಿಲ್ಲ
ಅಲ್ಲ ಅದಕ್ಕೆ ಹಂಗೆ ಮಾಡ ಆದ
ನೋಡಿ ತುಂಬಾ ಮಂದಕ್ಕೆ ಊ ಎ ಕ್ರ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಬಂತಲ್ಲ ಅಬ
ಹಾ
ಅ್ರ ಎಂದ
ಅದೇಬ್ರು ಯಾವ್ದನ ಮಾಡೋಣ ಅಂತ ಕೇಳಲ್ಲ ಅಂತ ಹಂಗಗೆ ಮಾಡ್ದೇಬ್ರರು
ಹ ಎಳ್ಬೇಕ ನೀ
ಏಲ್ಲಬ್ರು ನೋಡ್ಬೇಕ ಇವ
ಅ ಹೇಳೇಳುವ ಊರಲ್ಲಿ ಆರಾಮ
ಎಲ್ಲಾ ಆರಾಮಬ್ರ
ಹ್ಮ್
ಮತ್ತೆ ಏನ್ ಮನೆ ಕಡೆ ಏನ್ ಮಾಡ್ತಿದ್ರ ಬಿ ಈಗ
ನಂತ್ದನ
ಅಲ್ಲಾ ತೋಟ ಏನ್ ಮಾಡಿಲ್ವಾ
ತೋಟ ಇಲ್ಲದೆ ನಾವಿಲ್ಲ
ಹ ಹಾ
ಹ್ಮ್
ಅದ
ಇಲ್ಲಿ ಮಾಡಕ್ಕೆ ದುಡ್ ಬೇಕಳದ್ರು
ಹ ಹಾ
ಸ್ಲ್ಪ ಪ್ರಾಬ್ಲಮ್ ಇದೆರ್ತರ
ಹ
ಮಾಡಿಲ್ಲ ಪೆಂಡಿಂಗ್ ಹೈಥೆ ಹಾಗೌದ
ಎನ್ ಬ್ರೋ
ಹ
ಏನಲ್ಲ ಬ್ರೋ ಹೇಳ್ಬೇಕು ನೀವು ಹೇಳಿದ್ರೆ ಕೇಳಾರಷ್ಟೇ
ಹ್ಮ್
ಮತ್ತೆ ಇಬ್ಬ ಫ್ರೀ ಇದೀರ ಏನು ಕೆಲ ಜನ ಮಾಡ್ತಿದೀರಾ
ಹೆ ನಿ ಕಲ್ರ
ಹಾ
ಅದಿನ
ಆಾ ಹಾ ಹಾ
ನಾಳೆ ಎಂದ
ಹಾ
ಹ ಇಲ್ಲೊಬ್ರು ಇವತ್ತು ಒಂದ್ ಸ್ವಲ್ಪ ಬೆಳಿಗ್ಷ್ಟಿದ್ರು
ಆ ಹಾ ಹಾ
ಅಷ್ಟೇ ಜನ ಮಳೆ ಏನಿಲ್ಲ
ಹಾ ಹಾ ಹಾ
ಹ್ಮ್
ಮತ್ತೆ ಬರನ್ ಸಮಯ ಚಲ್ಲಾಗ
ಎ
ನೀ ಏನೆಲ್ಲೊಬ್ರು ಹೇಳ್ಬೇಕು ಹೇಳಿದೆ
ನಿನ್ ಜೊತೆಗೆ ಬರ ಬರ ತೋತನದು
ಬಾ
ನಿಮ ಜೊತೆಗೆ ಬರತ್ತೆ ಅವ್ ನೋಡ್ತಿದ್ರ
ಹಾ ಬ್ರೋ
ಹ್ಮ ಇಲ್ಲ ಅವ್ರ ರತ ಇರ್ಕತಾರೆ
ಬ ಅದೇ ಅವನು ಏನು ಮಾಡೋಡೋಣ ನು ತಂತ ಇದ್ದಾನೆ ಅದಕ್ಕೆ ಸುಮ್ಮನೆ ಅದೇ ಬ್ರೋ
ಹಾಬ ಹ ಸ ಕಕ್ಲ